ನಮಸ್ತ
ನಮಸ್ತೆ
ನಿಮ್ಮ ಹೆಸರು
ನಾನ ಹೆಸರು ಸಂಜೆ ಬಿರಿ ಅಂತ ನೀ ಹೆಸರು
ನೀವ ಯಾಕಷ್ಟ ಜೀರಾಡ್ತಿದ್ದೀರಾ
ಅದು ನಾನೀಗ ಯಾರಿಗೂ ಫೋನ್ ಹಚ್ಚಿದನಾ ಅವರು ಕೇಳಿಸ್ತಿಲ್ಲ ಅಂದ್ರು ಅದಕ್ಕೆ
ಹೌದಾ ನಾ ಕೇಳಿಸ್ತಿದೆೆ ಬಟ್ ನೀವು್ ಇನ್ನೊಂದ್ ಸ್ವಲ್ಪ ಚೀರಾಡಿದ್ರೆ ಇನ್ನ ಚೆನ್ನಾಗಿ್ ಕೇಳ್ಸುತ್ತೆ
ಆಯ್ತು ತಗೋಳಿ ಹಿಂಗೆ ಮಾತಾಡ್ತೀನಿ ನಾಷ್ಟ ಊಟ ಆಯ್ತಾ ಎಲ್ಲಾ
ಹಾ ಊಟ ಆಯ್ತು
ನಾಷ್ಟ ಆಗ್ಲಿಲ್ವಾ
ಆಾಸ್ತನೂ ಎಲ್ಲ ಆಗಿದೆ ನಿಮ್ಮದು
ಏನೈಂತಿಂದಿ್ರೀ
ಬೆಳಗ್ಗೆ ನಾವು ಕೂಳಿಯ ಹೋಗತಿಂದ್ವಿ
ಯಾಕ ಪುಳಿಯೋಗ್ರಿ ತಿಂದ್ರಿ ಬೇರೆ ಏನಾದ್ರರು ತಿನ್ಬೇಕಲ್ವಾ
ಹ್ಮ ಅದ ಪುಳಿಯಕರೆ ಇಷ್ಟ ನಮ್ಗೆ ಅದಕ್ಕೆ
ದಿನ ಬೆಳಿಗ್ಗೆ ಅದನ್ನೇ ಕೊಟ್ರೆ ಅದನ್ನೇ ತಿಂತೀರಾ
ಇಲ್ಲ ಇಲ್ಲ ವಾರದಲ್ಲಿ ಒಂದ್ಸಲ ಕೊಟ್ಟ್ರೆ ತಿನ್ಂತೀವಿ ಅಷ್ಟ
ಮತ್ತೆ ಇಷ್ಟ ಅಂದ್ರೆ
ಹಾ ಇಷ್ಟ ಹೇಸಿಕೆ ಅಂದಿಲ್ಲ ಅಲ್ವಾ ಹೇಸಿಕೆ ಆಗುತ್ತೆ ಮತ್ತೆ ಅದೇ ತಿಂತಿದ್ರರು
ಹ ಅಂದ್ರೆ ಈಗ ಪಾನಿಪುರಿ ನೀವು ದನ್ನ ತಿಂದ್ರೆ ಹೇಸಿಗೆ ಆಗುತ್ತಾ
ಹಾ ಆಗುತ್ತ
ಹ್ಮ್ ಏನ್ ಮಾಡಿದ್ರು ಊಟ ಮಧ್ಯಾಹ್ನ
ನಾವು ಇದು ಅನ್ನ ಮತ್ತೆ ಸಾರು ಮಾಡಿದ್ವಿ
ಅನ್ನ ಸಾರಾ ಉಪ್ಪಿನಕಾಯಿ ಏನಿಲ್ವಾ
ಹ ಉಪ್ಪಿನ ಕೈ ಇತ್ತು ಬಟ್ ಅದ ಯಾಕೋ ಚೆನ್ನಾಗಿರ್ಲಿಲ್ಲ ಇವತ್ತು ಅದಕ್ಕೆ ತಿನ್ಲಿಲ್ಲ
ಸಾಂಬಾರ್ ಎಲ್ಲ ಚೆನ್ನಾಗ್ ಮಾಡ್ತಾರಾ ನಿನ್ನಮ್ಮ ನಿಮ್ಮಮ್ಮ
ಹ್ಮ್ ಚೆನ್ನಾಗೆ ಮಾಡ್ತಾರೆ
ಚೆನ್ನಾಗಿತ್ತ ಇವತ್ತು ಊಟ ಮಾಡಿದ್ದು
ಹ್ಮ್ ಚೆನ್ನಾಗ ತೆ ಇವತ್ ನಮ ತಂಗಿ ಮಾಡಿದ್ದ್ು ಸಾಂಬಾರ್ ನ ಮಾಮ್ಮ ಮಾಡಿದ ಇಿಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಇಲಲ
ನಿಮ ತಂಗಿಿನೂ ಅಡಗೆ ಮಾಡ್ತಾಳಾ
ಹಾ ಅವಾಗವಾಗ ಮಾಡ್ತಾಳೆ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು
ಹ್ಮ ಚೆನ್ನಾಗ್ ನಿಮ ತಂಗಿ ನೀವು ನಿಮಗ್ ಮಾಡ್ಲಿಕ್ ಆಗಲ್ವಾ ನೀವ ಇಷ್ಟು ದೊಡ್ಡವರು
ಇಲ್ಲ ಮಾಡಕ್ಕ ಆಗಲ್ಲ ನಿಮ್ಗ ಏನು ಪ್ರಾಬ್ಲಮು
ನಂಗೇನು ಪ್ರಾಬ್ಲಮ್ ಇಲ್ಲ ನಿಮ್ಮ ತಂಗಿಗೆ ನೀವು ಶಬಾಶ್ರಿ ಹೇಳೋದ್ ಬಿಟ್ಟು ು ನೀವ್ ಯಾಕಕ್ಕಿಗ ಹಂಗಂತಿದ್ದೀರಾ
ನಮ ಇಷ್ಟ ನಮ ತಂಗಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಿದೆ
ಅಂದ್ರು ನೀವು ತಂಗಿ ಅಲ್ವಾ ಅದಕ್ಕೆ ಹೇಳ್ದ ನಾನ್ು ಬಿಟ್ಟಿ ನಿಮ ತಂಗಗೆ ನೀವ್ ಏನಾದ್ರು ಮಾಡ್ಿ ಳಿ ನಂ ೇನ್ ಹೇಳ್ತಿದ್ದೀಾ ನೀವು ಮತ್ತೆ ನಂ್ಯಾ ಹೇಳಿದ್ರಿ ಅದೇ ಏನ್ ಅದೇ
ನೀವು ನಮ್ಮ ಅಮ್ಮನ ಬಗ್ಗೆ ಕೇಳಿದ್ರಲ್ವ ಅದಕ್ಕೆ ನಾನನ್ ಹೇಳ್ದ ನಮ್ಮ ಅಮ್ಮ ಮಾಡಿಲ್ಲ ಸಾಂಬಾರು ನಾನು ತಂಗಿ ಮಾಡಿದ್ಲುು ಅಂತ
ಮಷ್ಟೆ ಹೇಳ್ಬೇಕಿತ್ತು ತಂಗಿದೆಲ್ಲ ಯಾರು ಹೇಳಿ ಹೇಳಂದ್ರು ಇರ್ಲಿ ಬಿೇಡಿ ನಿಮ್ದ ತಪ್ಪು
ಎಮ ಗೊತ್ತಾಯ್ು ಬಿಡಿ ಊಟ ಏನ್ ಮಾಡಿದ್ರಿ ನೀವು
ನಾನು ಊಟ ಮಾಡ್ಲಿಲ್ಲ ನಾನು ರೈಸ್ ಮ ಚಪಾತಿ ತಿಂಡಿ ಅಷ್ಟೆ
ನಾ ಊಟನೇ ಅನ್ನೋದು ನಮ್ ಕಡೆ ಎಲ್ಲ
ನಮ್ ಕಡೆ ನಾನಂತೂ ಅನ್ನಲ್ಲಪ್ಪ ಊಟ ಅಂದ್ರೆ ಏನು ಮಸ್ತ್ ಇರ್ಬೇಕು ಕಜು ಪನ್ಲ ಚಪಾತಿಿ ಫೋನ್ ಹತ್ರರ ನೀದೆ
ಹಾ ಇವಾಗ ಕೇಳಿಸ್ತಿದೆ
ನಿಮ್ ಟಿವಿಗೆ ಆಪರೇಷನ್ ಮಾಡಿಸಕೊಳಿ ಅವ ಕೇಳಸುತ್ತೆ ನಿಮ್ಗೆಲ್ಲಾ ಕರೆಕ್ಟ್ ಆಗಿ
ಹ ಇವಾಗ ಕೇಳಿಸ್ತಿೀರ ಆಪ್ರೇಷನ್ ಮಾಡ್ಲಾಡ್ತೇನೆ ನೀವ್ ಹೇಳಿ
ಹ್ಮ್ ಊಟ ಅಂದ್ರೆ ಕಾಜು ಪಲ್ಯ ಚಪಾತಿ ಹಪ್ಳ ಉಪ್ಪಿನಕಾಯಿ ಎಲ್ಲಾ ಇರ್ಬೇಕು
ಹಪ್ಪಳ ಉಪ್ಪಿನಕಾಯಿ ಕಾಜು ಪಲ್ಯ ಬೇಕಂದರೆ ನಿಮ್ಗೆ
ಹೌದು
ಮತ್ತೆ ಬೆಳಗ್ಗೆ ತಿಂಡಿ ಏನ್ ಮಾಡಿದ್ರೆ
ಬೆಳಿಗ್ಗೆ ತಿಂಡಿ ವಡಪಾವ್ ಪಾವ್ ಭಾಜಿ ಮಿಸಲ್ಪಾವ್ ಮಸಾಲೆ ಪುರಿ ಸಮೋಸ ದೋಸಾ ಇಡ್ಲಿ ಇಷ್ಟೇ
ಅಷ್ಟ ತನ್ನ
ಹ್ಮ್ ಇನ್ನುೂ ಮಾಡ್ಬೇಕಿತ್ತು ತಗೊಂಡ್ ಹೋಗಿದ್್ರಕ್ಕ ಎಲ್ಲ ಖಾಲಿ ಆಯ್ತು ಮತ್ತೆ ಅದಕ್ಕೆ ಸುಮ್ಮ್ನೆ ಬಂದೆ
ಹೌದಾ ದುಡ್ಡಿದ್ರೆ ಫುಲ್ಲು ತಿಂದು ಮುಗಸ ಬರ್ತೀರ ಅಂದ್ರೆ
ಹೌದು ಹೌದು
ಹ್ಮ್
ಮತ್ತೆ ನಿಮ್ಗೆ ತಿರ್ಗಾಡೋದಂದ್ರೆ ಇಷ್ಟಾನ
ತುಂಬಾ ಇಷ್ಟ
ಪ್ರವಾಸಕ್ಕೆಲ್ಲ ಹೋಗ್ತೀರಾ ಸ್ಕೂಲಲ್ಲಿ ಯಾವತ್ತಾದ್ರೂ ಹೋಗ ಹೋಗಿದ್ದೀರಾ ಸ್ಕೂಲ್ಂದ ಕರ್ಕೊಂಡ್ ಹೋಗಿದ್ದೀರಾ ಕಾಲೇಜ್ ಇಂದ ಕರ್ಕೊಂಡ್ ಹೋಗಿದ್ದೀರಾ ಯಾವತ್ತಾದ್ರೂ ಪ್ರವಾಸಕ್ಕೆ ಎಲ್ಲಿ ದೂರ ಕರ್ಕೊಂಡ್ ಹೋಗ್ ಇದಿನ ಸಮೀಪ ಕರ್ಕೊಂಡು ಹೋಗಿದ್ದೀರ ಟ್ರಿಪ್ಪಿಿಗೆ ಹೋಗಿದ್ದೀರಾ ಏನರು ಮತ್ತೆ ಇದಕ್ಕೂ ವೆಕೇಶನ್ ಇರುವಾಗ ಅಪ್ಪ ಅಮ್ಮನ ಜೊತೆ ಫ್ಯಾಮಿಲಿ ಜೊತೆ ಹೋಗಿದ್ದೀರಾ ಯಾವಾಗ ಹೋಗಿದ್ದೀರಾ ಹೇಳಿ ಯಾಕೆ ಸುಮ್ಮನೆಿದ್ದೀರಾ ಬೇಗ ಬೇಗ ಹೇಳ್ಬೇಕು ನೀವೇನು ಹೇಳುದ ಇಲ್ಲ ನಾನನ್ ಆಗದಿಂದ ಕೇಳ್ತಿದ್ದೀನಿ ಹೆಂಗ ಹೋಗಿದ್ದೀರಾ ಹೇಳಿ ಯಾರ್ ಜೊತೆ ಹೋಗಿದ್ದೀರಾ ತುಂಬಾ ಖರ್ಚೆಲ್ಲ ಆಯ್ತಾ ನೀವೇ ಗಾಡಿ ಮಾಡ್ಕ ಕಕೊಂಡ ಹೋಗಿ ಹಾ ಹೇಳಿ ಹೇಳಿ ಹೇಳಿ ಬೇಗ ಬ
ಸ್ಕೂಲಲ್ಲಿ ಒಂದ್ಸಲ ಹೋಗಿದ್ವಿ
ಎಲ್ಲಿ ಹೋಗಿದ್ರಿ ಬಸ್ಸಲ್ಲಿ ಹೋಗಿದ್ರಾ ಕಾರಲ್ಲಿ ಹೋಗಿದರಾ
ಕಾಲೇಜ್ ಕ ಸ್ಕೂಲ್ ಕಡೆಯಿಂದನೇ ಬಸ್ ಇತ್ತು
ಹ್ಮ್ ಹ್ಮ್ ಯಾರಾರು ಹೋಗಿದ್ರಿ
ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ಮತ್ತುತ್ತೆ ನನ್ನ ತಂಗಿನೂ ಬರ್ತಾ ಅಂತಿದ್ಲು ಬಟ್ಟವಳಿಗೆ ಕರ್ಕೊಂಡ ಹೋಗಕ್ ಬಿಡ್ಲಿಲ್ಲ
ಯಾಕ್ ಬಿಡ್ಲಿಲ್ಲ
ಯಾಕೋ ಗೊತ್ತಿಲ್ಲ ಬಿಡ್ಲಿಲ್ಲ
ತುಂಬಾ ಚಿಕ್ಕೋಳಿದಲಲ್ವ ಅವ್ಳು ಅದಕ್ಕೆ ಅನ್ಸುತ್ತೆ
ನಿ ಮುುಖೆ ಗೊತ್ತು
ನಿಮ್ಮ ತಂಗಿ ಅಂದ್ರಿ ನಿಮ್ಕಿಿನ ಚಿಕ್ಕಳು ಇರ್ತಾಳಲ್ವಾ ಅದಕ್ಕೆ ನಾನು ಗೆಸ್ ಮಾಡಿದೆ ಅವಳು ಚಿಕ್ಕಳು ಇರ್ಬೋದು ಮತ್ತೆ ಕಾದುೋಗ್ತಾಳೆ ಅಂತ ಅವಳಿಗೆ ಬಿಟ್ಟಿರ್ಲಿಲ್ಲ
ಏನು ಗೆಸ್ ಮಾಡಬೇಡಿ ಅವಳು ದೊಡ್ಡವಳು ಇದ್ದ್ಳು ಬಟ್ ಅವಳು ಅವ ಸ್ಟ್ಯಾಂಡರ್ಡ್ ಅವ್ರಿಗೆ ಅಲ ಇರಲಿಲ್ಲ ನಮಗಷ್ಟೇ ಅಲವಿತ್ತು
ಹ ಹಂಗ
ಮ ಅದು ನಾವಲ್ಲಿ ಗೋಕರ್ಣ ಮುರುಡೇಶ್ವರ
ಊಟ ಮಾಡಿದ್ದೀರಲ್ವಾ ನೀವು್ ಮಧ್ಯಾಹ್ನ ನಿದ್ದೆ ಬರ್ತಿದ್ದೀಯಾ
ನೆನಪಿಲ್ಲ ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅಂತ ನೆನ್ಸ್ಕೊತಿದ್ದೆ
ಓಹ ಮತ್ತೆ ಜೋರಾಗಿ ಮಾತಾಡಿ ನೀವು ನಂಗೆ ಹೇಳ್ತೀರಾ ಫೋನ್ ಬಾಯಲಿ ಇಟ್ಕೊೊಳ್ಳಿ ಅಂತ
ಬಾಯಲಿ ಇಟ್ಕೊಳ್ಳಿ ಅಂತ ನಾನು ಹೇಳೇ ಇಲ್ಲ ನಿಮ್ಗೆ
ಇಷ್ಟ ಸನಿಪ ಇಟ್ಕೋಬೇಡಿ ದೂರ ಇು ಕಳಿ ಸರಪಾ
ಎರಡು ನೀವು ಮಾತ್ರ ತರ್ತಿರಪ್ಪ
ಹಾ ಇ ಸ್ಟೇಟ್ ಕೊೊಳ್ಳಿ ಸ್ಟೇಟ್ ಕೊಳಿಷ್ಟ ಷ್ಟ ಇಡ್ಕೊಳ್ಳಿ ಸಾಕು ಈಗ ಹೇಳಿ
ಮತ್ತೆ ಫ್ಯಾಮಿಲಿ ಜೊತೆೇನು ನಾವು ಸೇಮ್ ಪ್ಲೇಸಸ್ಗೆ ಹೋಗಿದವಿ ವ ಆಲ್ಮೋಸ್ಟ್
ಯಾಕೆ ನೀವ್ ಹೇಳ್ಬೇಕಿತ್ತಲ್ವಾ ನಾನ್ ಹೋಗಿದ್ದೀನಿ ಬೇರೆ ಕಡೆ ಕರ್ಕೊಂಡ್ ಹೋಗಂತ
ಬಟ್ ನಮ್ ಫ್ಯಾಮಿಲಿಯಲ್ಲಿ ಅವರೆಲ್ಲಾ ಹೋಗಿರ್ಲಿಲ್ಲ ಅಲ್ವಾ ಅದಕ್ಕೆ ಗಾಡಿ ಮಾಡ್ಕೊಂಡು ಹೋಗಿದ್ವಿ ನಾವು
ಹ್ಮಞ ಆವಾಗಲಾದ ಕರ್ಕೊಂಡು ಹೋದ್ರಾ ನಿಮ್ಮ ತಂಗಿಗೆ
ಇಲ್ಲ ಅವತ್ತೊಳ್ದು ಚಿಕನ್ ಪಾಕ್ಸ್ ಆಗಿತ್ತು ಸೊರ್ಣ ಅಲ್ಲೇ ಬಿಟ್ಟಹೋದ್ವಿ
ಓಹ ಅದು ನಿಮ್ಮ್ದೇ ಸ್ಟೋರಿಿನ ಆದ್ರರೆ ನಾನು ಕೇಳೋ ಕೇಳೋಥರ ಅವಳು ಫಿಫ್ತ್ ಇದ್ಲು ಅವಳಿಗೆ ಇದಕ್ಕೆ ಏನು ಹಾಸ್ಟೆಲ್ಗೆ ಬೇಗ ಹೋಗ್ಬಿಟ್ಟಿದ್ರಂತೆ
ನಂೇನ್ ಗೊತ್ತು ಅದೆಲ್ಲ ಚಿಕನ್ ಪಾಕ್ಸ್ ಆಗಿತ್ತು ಅದಕ್ಕೆ ನಾವು ಕರ್ಕೊಂಡು ಹೋಗಿರ್ಲಿಲ್ಲ
ಅದು ನಿಮ್ದು ಟ್ರಿಪ್ ಮುಗಸಿದ ಆದ್ಮೇಲೆ ಅಲ್ವಾ ಅವಳಿಗೆ ಚಿಕನ್ ಫಾಕ್ಸ್ ಆಗಿತ್ತು
ಇಲ್ಲ ಅದಕ್ಕಿಂತ ಮುಂಚೆ ಚೆನ್ನಾಗಿತ್ತು
ಅವಳ ನನ್ ಫ್ರೆಂಡೇ ನಿಮ್ ತಂಗಿ ನನ್ ಫ್ರೆಂಡೇ
ನಿಮ್ಗೆ ಹೆಂಗ ಗೊತ್ತು
ನಂಗೆ ಗೊತ್ತು ನಂದು ಮತ್ತೆ ಅವಳ್ದ ಹೆಸರು ಸೇಮ್ ಸೇಮ್ ಇದೆ ಸಂಜೀವಿನಿ ಅಂತ
ಹೌದಾ ಒಂದೇ ಸ್ಕೂಲ್ಲ್ಲಿ ಓದಿದ್ರ ನೀವು
ಹೌದು
ಡಬ್ಬಾ ಸ್ಕೂಲ ಅಲ್ಲೋ ತತ್ ಅನ್ಸ
ಇಲ್ಲಿ ಸೈನ್ ಶೈನು ಸೈನು
ಹ
ಔಟ್ ಆಫ್ ಕರ್ನಾಟಕ ಹೋಗಿದ್ದೀರಾ ಹೋಗಿಲ್ವಾ
ಇಲ್ಲ ಹೋಗಿಲ್ಲ ಯಾಕೆ ನೀವ್ ಹೋಗಿದ್ದೀರಾ
ಇಲ್ಲಪ್ಪಾ ನೀವ್ ಔಟ್ ಆಫ್ ಕರ್ನಾಟಕ ಹೋಗಿಲ್ವಾ ನಾನ್ ಹೋಗಿದ್ದೀನಿ ನಾನ್ ಗೋವಾಕ್ ಹೋಗಿ ಬಂದಿದ್ದೀನಿ
ನಾವು ಹೋಗಿಲ್ಲ ಕರ್ನಾಟಕ ಬಿಟ್ಟು
ಹ್ಮ್ ಹೋಗಿ ಹೋಗಿ ರಕ್ಕ ಎಲ್ಲಾ ಜಮಾಯಿಸಿ ಹೋಗಿ
ಹ್ಮ್ ಹೆಂಗಿತ್ತು ನಿಮ್ದು ಗೋವಾ ಎಕ್ಸ್ಪೀರಿಯನ್ಸ್
ಮಸ್ತ್ ಇತ್ತು ಬೀಚ್ ಎಲ್ಲ ಚೆನ್ನಾಗಿತ್ತು ಅಲ್ಲಿ ಸೈನ್ಸ್ ಇದು ಇದು ಇದೆ ಅಲ್ಲಿ ಚೆನ್ನಾಗಿದೆ
ಸೈನ್ಸ್ ಇದು ಇದು ಇದೆ ಅಂದ್ರೆ
ಸೈನ್ಸ್ ಇದ್ದು ಏನು ಎಕ್ಸಿಬಿಷನ್
ಹ್ಮ್
ಅದರ್ದು ಎಕ್ಸ್ಪೆರಿಮೆಂಟ್್ದಲ್ಲ ಇದೆ ಮತ್ತೆ ಬೀಚ್ಗಳೆಲ್ಲ ಚೆನ್ನಾಗಿವೆ ಅದ್ರಲ್ಲೆಲ್ಲಾ ಆಟಾ ಆಡ್ಲಿಕ್ಕೆ ಮಜಾ ಆಗುತ್ತೆ ಕಾಜು ಎಲ್ಲ ಫೇಮಸ್ ಅಲ್ವಾ ಅದೆಲ್ಲಾ ತಿನ್ಲಿಕ್ಕೂ ಮಜ್ಜಾ ಆಗುತ್ತೆ ಗೋಡಂಬಿ
ಗೊತ್ತು ಕಾಜು ಅಂದರೆ
ಹ್ಮ್ ಹ್ಮ್
ಕೊಡಂಬಿನ ಬೇರೆ ಕಾಜುನೇ ಬೇರೆ ಅಲ್ವಾ
ಇಲ್ಲ ಇಲ್ಲ ಗೋಡಂಬಿ ಮತ್ತೆ ಕಾಜು ಎರಡೂ ಒಂದೇ ಗೋಡಂಬಿ ಕನ್ನಡದಲ್ಲಿ ಕಾಜು ಹಿಂದಿಯಲ್ಲಿ
ಹೌದಾ
ಹ್ಮ್ ಹೌದು
ಮತ್ತೆ ಎಲ್ಲೆಲ್ಲಿ ಸುತ್ತಾಡಿದ್ರಿ ಅಷ್ಟೇನಾ ಬೀಚು ಮತ್ತೆ ಸೈನ್ಸು ಅಷ್ಟೆ
ಮತ್ತೆ ಅದು ಗಾರ್ಡನ್ ಎಲ್ಲ ಇರುತ್ತಲ್ವಾ ಸಣನ್ ಸಣ್ಣುಳಿ ಇರುವಾಗ ಹೋಗಿದ್ದೆ ಅವಾಗ ನಂಗ ಅಷ್ಟ ನೆಂಪಿಲ್ಲ ಗಾರ್ಡನ್ಗೆಲ್ಲ ಹೋಗಿದ್ವಿ ಅದು ಮಕ್ಳಿಗೆಲ್ಲ ಆಟಾಡ್ಲಿಕ್ಕೆ ಇರುತ್ತಲ್ವ
ಹೌದಾ
ಹ್ಮ್ ಅಲ್ಲಿಗೆ ಹೋಗಿ ಇದುವೇ
ಹ್ಮ್
ಮತ್ತೆ ಒಂದೊಂದು ಬೀಚ್ ಇರುತ್ತೆ ಅದು ನೋಡ್ಲಿಕ್ ಅಷ್ಟೇ ಇರುತ್ತೆ ಅದು ಏನೋ ಅಂಜಲಿ ಬೀಚ್ ಅಂಜುಮ್ ಬೀಚ್ ಏನೋ ಇದೆ ಅಲ್ಲಿಗ್ ಹೋಗಿದ್ವಿ
ಹ್ಮ ಫೋಟೋಸ್ ತಕೊಳಿಕ್ ಹೋಗಿದ್ರಾ
ಹಾ ನೋಡ್ಲಿಕ್ಕೆೇ ನಮ್ಮ ಅಜ್ಜಿ ಜೊತೆೇನೂ ಹೋಗಿದ್ವಿ ಅನ್ಸುತ್ತೆ ನೆನಪಿಲ್ಲ ನಂಗೆ ಸಣ್ಣೋಳಿದ್ದೆ ನಾನು ಅವವಾಗ
ಹೌದಾ ಬಿಡಿ ಎಂಜಾಯ್ ಆದ್ರೂ ಮಾಡಿದ ತ್ತರಲ್ವಾ
ಹ್ಮ್ ಹೌದು ನೀವು ಹೋಗಿ ಟೈಮ್ ಸಿಕ್ಕಾಗ
ಹ್ಮ್ ಸರಿ ಹೋಗ್ತೀವಿ ನಿಮ್ಮ ಜೊತೆ ಮಾತಾಡಿ ತುಂಬ ಸಂತೋಷವಾಯ್ತು
ನಂಗೂ ನಿಮ್ ಜೊತೆ ನಾನು ಶೇರ್ ಮಾಡಿ ನಂಗೂ ತುಂಬಾ ಸಂತೋಷವಾಯ್ತು ಧನ್ಯವಾದಗಳು
ಧನ್ಯವಾದಗಳು